ಹಾ ಕೇೇಳಸತದ್ರಿ ಹಲೋ ಕೇಳಸ್ತಾಲ್ಲರಿೀ
ಹಲೋ ಹಾ ಕೇಳಸದ್ರಿ
ಹಾ ಕೇಳಕತ್ತರಿೀ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆದಂಗದ
ಹ್ಮ
ಸ್ವಲ್ಪ ನೆಟ್ವರ್ಕ್ ಇರೋ ಜಾಕ್ ಬರ್ರಿ ಹಾ ನೆಟ್ವರ್ಕ್ ಪ್ರಾಬ್ಲಮ ಹ ಈಗ ಕೇಳಕತ್ತದ ಹೇಳ್ರಿ ಆರಾಮ್ಿದಿರಿ
ಹ್ಮ್ ಆರಾಮ್ರೀ ನೀವು
ಹಾ ನಾವು ಆರಾಮಿದ್ದೀವ್ ನೋಡ್ರಿ
ಹ್ಮ್ ಏನ್ ಮಾಡಕ ಏನಲ್ ನೋ ಎಲ್ಲ ಕೆಲಸ ಮಾಡ ಸಿು
ನಾಷ್ಟ ಆಗಿದ್ರಿ
ಹ್ಮ್ ಆಯತ್ತು ನೋಟ್ರ ನೀ್ದ
ಹಾ ನಮ್ದು ನ ಹಾಗೇನ್ ನೋಡ್ರಿ ಏನ್ ಮಾಡಿ್ರಿ ನಾಷ್ಟಕ್ಕ
ಇವತ್ ಅದ್ ಏನೋ ಮಾಡಕೊ ಏನ ಆಗ್ಬಿಟ್ಟೋಗಬಿಟ್ರಿ
ೀ ಏನಾಯ್ತ
ಅದು ಸ್ವಲ್ಪ ಪಡ್ಂದು ಇಟ್ಟದಿತ್ರಿ ದೋಸೆ ಇಟ್ಟು ಅದೇ ಅದೇ ಪಟ್ಟ ಹಾಕ್ಬೇಕಂತ ಹೋಗಿ ದದಾಗಯಿ ನೀರ್ ಜಾಯಸ್ ಆಾಯಬಟ್ಟೇನ್ರಿ ಅತ್ ಅದಕ್ಕ ಪೂರ್ತಿ ಬರ್ಲಿ ಅಲ್ಲ ಮ್ಯಲೆ ಅಂದ್ರೆ ನಿಮ್ಮ ಅಂಚಿನ ಮೇಲೆ ಹಾಕಿದರು ಎದ್ದಳ್ಳಲ್ಲ ಆಮೇಲೆ ಅದು ಇಟ್ಟ ಹಾಕಿದ ಆದದ್ರೂ ಹ್ಮ್
ಹ್ಮ್
ಅದೇ ಒಂದ್ ಮಾಡಕ್ ಹಗಿನ್ ಒಂದ್ ಗತದ್ರಿ ಮತ್
ಅದ ಆಕ್ಚುಲಿ ನೀರು ಜಗಿ ಕಲ್ಸ್ಬಾಡದ್ರಿ ನೀರ್ ಬಾಳ ಹಾಕಿದ್ರ ಅದು ಒಳಗಿಂದ ಅದು ಬುರ್ಗ ಎಲ್ಲಾ ಹೋಗ್ಬಿಡ್ತ ತದಲ್ರಿ ಹಂಗಾಗಿ ಹ ಹಂಗಾಗಿ ಹೊರ್ಕಾಂಬಡ್ತದ ನೀರ್ ಕಲ್ಸಬಡ್ದ್ ಬಾಳ ನೀವು ಗಲ್ದಾಗ ಬಾಳ್ ಹಾಕಿರನ ಹ್ಮ್
ಹಸಪ್ಪಲ್ಲಿಿ ಬ ಹಸ ಂದರು ಮಾರಕ್ ಬಂದಿದ್ರೀ ಆ ಎಮ್ಮಗೆ ಕುಂದಷ್ಟ ಬಿಟ್ಟಿದ್ದೆವಾಗ ಆಗದ್ರಿಂದಾಗ ನೀರ್ ಜಾಸ್ತಿ ಆಗ
ಆಯ್ತಾಯ್ತ್ರಿ ನಾ ಅಷ್ಟ ಏನ್ ಬರಬರಿ ಆಗಿಲ್ಲ ಅಂದ್ರ
ಮತ್ತೆ
ಆ ಹಾ
ಅದಕ್ಕೆ ಬ್ಯಾಡ ಅಂತ ಹೇಳಿ ನಮ್ಮರ್ನ ಊರಿಗೆ ಹೋಗರ್ ಇದ್ರ ಅದಕ್ಕೆ ಉಬಿಟ್ಟ ಮಾಡಿ ಅವತ್ತ ಹ್ಮ
ಹ್ಮ್ ಹ್ಮ್ ಮತ್ತ ಮಗ ಏನ್ ಮಾಡಕ್ತ್ತನ್ರಿ
ಮಗ ಮಕ್ಕನ್ ಅಂದ್ರೆ ಆ ಯದ್ರಲ್ಲಿ ಮಾರಂತನ್ರಿ
ಹಾ ಹೌದ್ ನೋಡ್ರಿ ಕಿರಿಕಿರಿ ಜಾಸ್ತಿ ಅವ್ರದ್ದ ಬರೀ ಫೋನೇ ನೋಡ
ಅಯ ಅದೇರಿ ಫೋನು ಹ ಫೋನ್ ಕೊಟ್ರೆ ಸಮ್ಮ ಕುತಾರ ನೋಡ್ರಿ ಇಲ್ಲದ್ರ ಬರೀ ಅಕಿತಿದೆ ಇದಕ್ಕಿದೆ ಹ್ಮ್
ಹಾ ಮನ್ಯಾಗ ಗದ್ಲ ಮಾಡಕ್ ಚಾಲ್ ಮಾಡ್ತಾರ ನಾ ಹೌದೌದ್ರಿ ಹಂಗಗೆ ಯಾರ ನೋಡ್ರಿ ಬಾಳ್ ಬರಿಕ ಅವ್ರಿ ಈಗನ್ ನೋಡಿ ಹುಡುಗರು ನಮ್ಮಂಗಿಲ್ಲ ನಮ್ಗಾರ ಫೋನ ಗೊತ್ತಿದ್ದಿಲ್ಲ ಹ್ಮ್ ಹ್ಮ್
ಸ ನಾ ನಾವ ಯಾವ ಹೋಗ ಐದ್ನ್ ಆರ ನೀ ಒಳ್ಳಗ್ ಕಲಸ್ ಇದಾಗ ಅವ ತಗೊಂಡಿದ್ರಿ ಇಲ್ರಿ ಎಲ್ಲಾ ಫಾಸ್ಟ್ ಫು
ಅಯ್ಯಯ ಬಾಳ್ ಫಾಸ್ಟ್ ರೀ ಈಗ
ಹ್ಮ್ಮ ಹ್ಮ್ಅವ ಟಿವಿ ನೋ ಅಡಂದು ಬಿಡ ಮೊಬೈಲ್ ಆಗಂತ ತೋಲ್ಲ ಒಂದು ಆಪ್ರೇಟ್
ಸ್ವಲ್ಪ ನಿಮ್ ಮನ ಬಲ್ಲಿ ಹಾ ಗೊತ್ತಿರ್ತದ್ ಬಿಡ್ರಿ ನಿಮ್ಮ ಮನ ಬಲ್ ಸ್ವಲ್ಪ್ ನೆಟ್ವರ್ಕ್ ಬರಾ ಬಾರಿ ಬಂದಂಗ ಬರಲ್ರಿ ಗುಯಿ ಗುಯಿುಯ್ಯ ಅ ಆಗತ್ತತ್ ರೀ ಕಟ್ ಕಟ್ಟಾಕತ್ತ
ಹೌದಾ ಈಗ ಕೇಳ್ಸಆಗತ್ತದ್ರೀ
ಹೌದ್ ನೋಡ್ರಿ ವಾಯ್ಸ್ ಹಾ ಈಗ್ ಕೇಳಕದ ಸ್ವಲ್ಪ ಬ್ರೇಕ್ ಹಾಕತ್ತದ ವಾಯಸದಕ್ಕೆಿಂದೆ
ಕರೆಕ್ಟ್ ಕೇಳಾಕತದ ಅಲ ರಿ
ಮತ್ತೇನ್ರೀ
ಮತ್ತೆ ಯಕ್ಡಿ ಹ್ಮ್ ಅಡಿಗೆ ಏನಲ್ರಿ ಈಗ ಅದೇ ಮುಂಜೆನ್ ಮಾಡಿದ್ ಚಟ್ನಿ ಮಾಡಿದ್ನಲ್ ಅದೇ ಸ್ವಲ್ಪ ಮುದ್ದಗಿದ್ದು ಮಾಡಿಕೆ ಬೇನನ್ನೊಂದು
ಹೌದ್ರಿ ಹಾ ಹಾ ಹಾ
ನಿಮ್ದ ಏನಿದ ನಾಷ್ಟ ಮಾಡ್ರ
ಹಾ ನಾಷ್ಟ ಮಾಡವ್ರಿ ನಾವನು ಒ ನಾನು ರೊಟ್ಟಿ ಕುದಸಿದ ಸರಿ ಮುಂಜಾನೆ ರೊಟ್ಟಿ ಭಾಳ ಉಳ್ದಿದ್ದವು ರೀ
ಹ್ಮ್ ರೊಟ್ಟಿ ಅಂದ್ರ ರೊಟ್ಟಿ ರೊಟ್ಟಿ ಹೆಂಗ ಬರಿ ಹೆಂಗ ಹೆಂಗ್ ನೀರಾಗಾಕಿ ಅದ ಕುದಸ್ತೀರಿ ನಾವು ಒಗ್ಗಣಿ ಗಣಿಕ್ತರಿ ಅದಕ್ಕೆ
ಹಾ ಪಾಣಿ ಹೊಡಿತೀವ್ರಿ ಉಪ್ಪಿಟ್ಟ ಹೆಂಗ್ ಮಾಡ್ತವಲ್ರರಿ ಅದೇ ಟೈಪ್ ಮಾಡ್ಬೇಕ್ರಿ ಅಂದ್ರ ಇದು ಮೆಣ್ಸಿನ್ಕಾಯಿ ಹಾಕ್ ಕಂಗಲ್ರೆದಕ್ಕ
ರೊಟ್ಟಿ ಮೊದ್ಲ ಸಣ್ಣಾಗಿ ಮುರದ್ಗೆಸಿಂದ ಒಂದ ಸ್ವಲ್ಪ ನೀರಾಗ ಹಿಂಗ್ ತೊಳದ್ಗೆಸಿ ಇಟ್ಕೊಬೇಕ್ರಿ ಸಣ್ಣ ಮುಲ್ಕೊಂಡ
ಹ್ಮ
ಕೇಳ್ಸಕತ್ತರಿ ಹಾ ಆಮ್ಯಾಗ ಉಳ್ಳಾಗಡ್ಡಿ ಟಮೊಟ ಕೊಯ್ದು ಇಟ್ಕೊ ಹಾ ಉಳ್ಳಾಗಡ್ಡಿ ಟಮೊಟೆ ಕೊಯ್ದ ಇಟ್ಕೊಬೇಕ್ರಿ ಈಗ ಹೆಂಗ್ ಪಾಣೆ ಹೊಡ ವಲ್ರು ಉಪ್ಪಬಿಟ್ಕ ಅದೇ ಟೈಪ್ ಒಂದ್ ಸ್ವಲ್ಪ ಎಣ್ಣ ಜೀರಿಗೆ ಸಾಸಿವ ಹಾಕಿ ಉಳ್ಳಳಗಡ್ಡಿ ಟಮಾಟಿ ಹಾಕಿ ಸಿಿಂದ ಬಾಸ್ಬೇಕ್ರೀ ಆದ್ರ ಮೆಣಸನ್ಕಾಯಿ ಹಾಕಿ ಹಾಲ್ಲ ಖದ ಪುಡಿ ಹಾಕ್ಬೇಕ್ರೀ
ಹ್ಮ
ಈಗ್ ಪಾಣೆ ಹೊಡತಿೀವ ಅನ್ನೋದ್ಕಿಿನಕ್ ಒಂದ್ ಹದಿನೈದು ನಿಮಿಷ ಮುಂಚೆಕ ಇವು ತೊಗರಿ ಬಳ ಇರ್ತವಲ್ರರಿ.
ಹ್ಮ್
ಹ್ಮ್ ತೊಗರಿ ಬೇಳೆ ಒಂದ್ ಸ್ವಲ್ಪ ನೀರಾಗ ನೆನ್ಸಿಟ್ಕೋಬೇಕ ರಿ
ಹ್ಮ್ ನೆನ್ಸಿದ್ದ ಅದ್ರಾಗ ಆಕ್ತಿರಿ
ಹ ಆಮೇಲೆ ಅದು ಸ್ವಲ್ಪ ಖಾರ ಉಪ್ಪು ಅರ್ಶಣ ಹಾಕಿ ಅದು ಉಳ್ಳಗಡ್ಡೆ ಟಮಾಟೆ ಹಣ್ಣ ಬಾಡಸಿದ್ಮ್ಯಾಕ ಅದು ನೆನ್ಸಿ ಇಟ್ಕೊಂಡಿರ್ತೀವಲ್ಲ ಬ್ಯಾಳಿ ಅದ ನೆನ್ಸಿದ್ ನೀರಿನ್ ಜೊತೆಗೆ ಅದ್ರಾಗ ಹಾಕ್ ಬಿಡ್ಬೇಕ್ರಿ
ಮತ್ ಅಷ್ಟು ಕುದಿಯಲ್ಲ ಅಲ್ರರಿ
ಅಷ್ಟು ಅಷ್ಟೇಏನ್ ಕುದಿಯೋದ್ ಬ್ಯಾಡ್ರಿ ಒಂದ. ಒಂದ್ ಒಂದ್ ಐದ್ ನಿಮಷ ಬಿಟ್ರೆ ಸಾಕುದ್ ಲೈಟ್ ಆಗಿ ಮೆತ್ತಗಾತವ ಬಾಳೆ ಮೆತ್ತಗಾಗಲ್ಲ. ಒಂದ್ ಐದ್ ಹತ್ತು ನಿಮಿಷದಾಗ ಒಂದ್ ಸ್ವಲ್ಪ ಅಷ್ಟೇ ಅದಿ ನೀರ್ಲೆ ಸ್ವಲ್ಪ. ಹಾ. ಹಾ ಅಷ್ಟೇ ಲೈಟ್ ಆಗಿರ್ಬೇಕ್ರೀ ಹಂಗೆ ಬ್ಯಗ್ ಸಿಗ್ಬೇಕ ಅವ್ ತಿನ್ನಾಕ ಚಂದ ಆಗ್ತವ. ಒಂದ್ ಸ್ವಲ್ಪ ಒಂದು್ ಹತ್ತು. ಐದ ಹತ್ತು ನಿಮಿಷ ಕುದಿಸಿಿಗೆಸಿಂದ ನೀರು ಸ್ವಲ್ಪ ಜಾಸ್ತಿ ನಮ್ಗೆ ರೊಟ್ಟಿ ಅಷ್ಟಿರ್ತಾವ ಅಷ್ಟು ಆಮೇಲೆ ಹಾಕೋಬೇಕು. ಕ್ರ ನೀೀರು.
ಹ್ಮ್ ಅಂದ್ರೆ ಸ್ವಲ್ಪ ನೀರ್. ಕಡಿಮೆ ನೆಟ ಬನ್ೀ ಜಾಸ್ತಿ ಆದ್ರ ಮತ್ತೆ. ಪೂರಾ ಇಟ್ಟ ತಂಗ ಇಡ್ತ ನೆಂತ.
ಹಾ ಸ್ವಲ್ಪ ನಮ್ ರೊಟ್ಟಿ ಎಷ್ಟು ಹಾಕೊಂಡಿರ್ತೀವಲ್ಲಾ ಅಷ್ಟ. ಸ್ವಲ್ಪ ಅಳತಿಂಗ ನೋಡಿ ಹಾಕೋಬೇಕ್ರೆ್ ಒಂದ್ ಸ್ವಲ್ಪ ಹಿಂಗ ಉಪ್ಪಿಟ್ಟ. ತರ ಆಗೋತರ ಹಾಕೋಬೇಕು.
ಹ್ಮ.
ಆಮೇಲೆ ಸ್ ಬ್ಯಾಳಿ ಕುದಿಯ ಹೊತ್ತಿಗೆ ನೀರ್ ಸ್ವಲ್ಪ ಇದ್ಗೆಸನ್ ಕುದ್ಬೇಕ್ರೀ ಆಮೇಲೆ ಇನ್ನೊಂದ ಎರಡ್ ಗ್ಲಾಸ್ ನೀರ್ ಹಾಕ್ಿ. ಹಾಕೊಂಡು ಅದ ನೀರ್ ಮಳತಿರ್ತಾವಲ್ರ ಅವಾಗ ಇದು ರೊಟ್ಟಿ ಹಾಕಿ.
ಹ್ಮ್.
ಆಮೇಲೆ ಒಂದ ಒಂದ್ ಒಂದ್ ಐದ್ ನಿಮಿಷ ಬಿಟ್ಟು ಇಳಸ್ಕೊಬೇಕ್ರೀ ನ ಈ ಚೊಲೋತ್ನ ತಿಕೊ. ಹಕೋಬೇಕು ಉಪ್ಪಿಡ್ತಾರಾನೇ ಆಗ್ತದ. ಟೇಸ್ಟ್ ಅಂತೂ ಚೆನ್ನಾಗಿರ್ತದ ಆಮೇ. ಲೆ ಸ್ವಲ್ಪ ನಿಂಬೆಹಣಿ ಹಂಡಟ್ಕೊಂಡ್ ಬಿಡ್ಬಕ್್ರಿ
ಹ್ಮ್ ಅಂದ್ರ ತ್ ನೀವ್ ಹೇಳ. ಪ್ರಕಾರ ಅಂದ್ರ ಬಿಸಿದೇ ಊಟ ಮಾಡ್ಬೇಕನ್ರದ ಆರಿದ್ರ ಸರಿ ಹೋಗಲ್ಲ ಹ್ಮ್.
ದು ಆರಿದ್ಮ್ಯಾಗ ಸ್ವಲ್ಪ ಚಲೋ ಇರ್ತದ ಹಂಗಿನ. ಆಗಲ್ಲ ಉಪ್ಪಿಟ್ಟದಂಗ ನ್ ಗಟ್ಟಿಗೆ ಆಗಲ್ಲ ರೊಟ್ಟಿ ಅಲ್ಲ. ರುಚಿನೇ ಇರ್ತದ ಆಗೇನು ಆಗಲ್ಲ. ಹ್ಮ್.
ಹ.
ಮಾತ್ರರಿ.
ಒಟ್ಟಿ ಮುರ್್ಿಟ್ಕಂತಿದ್ರಿ ಮುರ್ದಿಟ್ಕೊಂಡು ಅವ್ರೇಏನ್ ಮೆಣ್ಸಿನ್ಕಾಯಿ ಆಕ್ತರ್. ಕೊಡ್ರಿ. ಅಂದ್ರೆ ಸ್ವಲ್ಪ ಯಾವ ಗರಂ್ ಮಸಾಲಾ ಪುಡಿ ಸಾಂಬಾರ್ ಪುಡಿ ಅದನ್ನ ಹಾಕ್ರ ಸೇಮ್ ಅಂದ್ರ. ಎಣ್ಣೆ ಹಕಿ ಅ ಸಸ್ವಿ ಜೀರಿಗೆ ಒಳಗಡ್ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಅದು ಅದೇ ಒಂದ ಯಾವ್ದನು ಮ್ಯಾಗಿ ಮಸಾಲ ಎಲ್ಲಂದ್ರ. ಗರಂ ಮಸಾಲ ಹಾಕಿ ಸ್ವಲ್ಪ ನೀರಕ್ಕೆ ಬೇಕ್ರೆ ಉಳ್ಳಗಡೆ. ಟೊಮೊಟೆ ಸ್ವಲ್ಪ ಕುದಿಯಕ ಹ. ಆುದ ಸ್ವಲ್ಪ ನೀರ್ನಾಗ ಇವ್. ಟ್ಟಿ ಮುರ್ದದ್ ಹಾಕ ಮುಡ್ಬ್ರಿ ಹೊಸ ಸ್ವಲ್ಪನೇ ಎಣ್ಣಾಗ ಫ್ರೈ ಆಗ ಆತವಲ್ರಿ ಅದೊಂದ. ಸ್ವಲ್ಪ
ಹಾ ಹಾ ಅಂದ್ರೆ ನೀರ್ ಬಾಳ್ ಹಾಕಲ್ ನೀವು.
ಜಾಸ್ತಿ ಬಾಳ ಹಾಕ ಸ್ವಲ್ಪ ರೊಟ್ಟಿ ತೋಯಿಸ
ಅಂದ್ರೆ ನಮ್ದು ಹಿಂಗ್ ಮೆತ್ತಗ ಹಿಂಗ್ ಸ್ವಲ್ಪ ಗಂಜಿಕಿನ ಸ್ವಲ್ಪ ಗಟ್ಟಿ ಇರ್ತದೆ ನೋ್ರಿಷ್ಟ.
ಹ್ಮ್ ಅದೇ ರೀ.
ಅಂದ್ರೆ ಆ ನೀವು ಉಪ್ಪಿಡ್ತಾರ ಹಿಂಗ ಅವಲಕ್ಕಿ. ತರ ಕಲಸ್ತೀರಿ ನೀವುಷ್ಟೇ.
ಹಾ ಅವಲ ಕೇಳ್ತಾರ ಅದೇ ಸ್ವಲ್ಪೆ ಸ್ವಲ್ಪ ಅದೇ ರೊಟ್ಟಿ ತೊಷ್ಟ ಎಷ್ಟೇ ನೀರ್ ಹಾಕಿರ್ತ. ರಿ ಮತ್ತ ಈಗಂತ ಅದಂತ ಇದ ತೆ ನಡದ ಬಿಿಟ್ಟ. ದಲ್ೀ ಈಗ ಮದಗಳಾಗ ರೊಟ್ಟಿ ಫ್ರೈ ಅಂತ ಮಾಡ್ತ. ತರಲ್ರಿ ಅದನ್ನು ಚಲೋ ಆತ್ತ ಅದ. ಅಲ ಮನ ಟ್ರೈ ಮಾಡ ಹ್ಮ್
ಈ ಥರ ನೋಡ್ರಿ ನಿಮ್ಗೆ ಗೊತ್ತದ
ನಾನ್ ಅದೇ ತಿಂದಿ್ರ ಪ್ರಕಾರ ಅನ್ಕಣೇನ್ೀ ಪೂರ್ತಿಗ್ ಮಿಷನ್ ರೊಟ್ಟಿ ಬರ್ತಾವಲ್ರೀ ಇವ ಮಾಡ್ತಾರಲ್ರಿ ಆ ಅಂತರ್ಸ್ಬ್ರಿ ಹ ಇಲ್ಲ ಪೂರ್ತಿ ಟಳ್ಳ ಇರ್ಬಕ್ಿ ಪೂರಾ ಅಂತಾರ ತ್ತ ತರ್ಸನ ತರ್ಸ್ಕಕೆಲ್ಲ ಮಾಡನ ಮಾಡಿ ಎಣ್ಣೆ ಕರಿ ಇವ ಬಿಸಿ ಏನಡಲ್ರಿ
ಹಾ ಹಾ ರೊಟ್ಟಿನೇ ಹಾಕ್ಬು
ಹಾ ಇಡೀ ರೊಟ್ಟಿನೇ ಹ ಆಾಕ್ಬಿಡ್ಬಕ್್ರಿ ಅದ್ರ ಪೂರಾ ಈ ಮತ್ತೆ ಶೇಂಗಾ ಹಿಂಡಿ ಅಂತೂ ಮನೆಯಾಗ ಇದೇ ಇರ್ತದ್ರಿ ಹ ಶೇಂಗಪ್ಪು ಇದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು ಸ್ವಪ ಉಪ್ಪ ಪ್ಪು ಖಾರ ಕೊತ್ತಂಬರಿ ಅದ್ನೆಲ್ಲ ಮೇಲೆಕಂಡ್ ಸ್ವಲ್ಪ ಅದೇ ಶೇಂಗ ಹಂಡಿ ಇರ್ತದಲ್ರೀ ಶೇಂಗ ಹಿ ಮೇಲೆ ಕೆಟ್ಟ ಅಂತ ನಾನ್ ಅನ್ಕೊಂಡಿದ್ರಿ ಮನ ಮಾಡಿಲ್ಲ ಆದ್ರೆ ಅಲ್ಲಿರ ಪ್ರಾಕಾರ ಅಂದ್ರೆ ಹಂಗಗೆ ಅನ್ತು ಹ್ಮ್
ಹೌದೌದ್ ಚಲ ಆಗಿರ್ತದ್ರೀ ಅದು ಆದ್ರ ನಮಗ್ ಹಿಂಗ ಎಣ್ಣೆಗ್ ಪೂರಾ ಹಂಗ ಹಪ್ಳಗತ್ಲೆ ಹೊರಿತಾರಂದು ಗೊತ್ತಿಲ್ಲರಿ
ಇಲ್ಲಲ್ಲ ಅಪ್ಪ ಅದ ಪೂರ್ತಿ ಅದು ಮಾಡೋದ ನೋಡಿದ್ದರಿ ಅವ್ರಸಲ ನಾನು ಮದ್ುವೆಾಗ
ಹಾಂ ಹಾಂ ಹಾಂ ಅಂದ್ರೆ ಟೇಸ್ಟ್ ಚಲ ಇರ್ತದ ನೋಡ್ರಿ ಮಾಡ್ ನೋಡ್ಬಕ್ ಮನ್ಯಗ್ ಒಂದ್ಸಲ
ಅಂದ್ರ ದೊಡ್ಡ ಕಡೆ ಇಡ್ಬೇಕದ ರಟ್ಟಿಯಲ್ ರೊಟ್ಟಿಗೆ ತಕ್ಕಂಗ ಕಡೆ ಇಡ್ಬತದ ದೊಡ್ಡ
ಹಾ ಎಣ್ಣಿನೂ ಜಗ್ಗಿ ಹಾಕ್ಬೇಕತದ
ಯಕ ಪತಾದ್ರ
ಅಂದ್ರೆ ಹಂಗೆ ತಿನ್ನೋದೇ ಚಲೋ ಬಿಡ್ರಿ ಸುಮ್ನೆ ಎಣ್ಣಾಗ ಹಾಕ್ ಹಕೊಂಡು ತಿಂದ ಅದ ಆರೋಗ್ಯ ಇದ್ದ್ದ ಆಹಾರಾನೇ ಕೆಡಸ್ತಿೀವ್ ನಾವವು
ಅದೇನ್ ಜಾ್ದಾರಿ ಸುಮ್ನೆ ಬಾಯ ರುಚಿ ಚಲೋ ಅಷ್ಟೇ
ಹಾ ಹಾ ಹ ಹಗೆ ತಿಂದ್ರೆ ಚಲೋರಿ ಆ ಎಣ್ಣ ಆದ್ರರು ಮತ್ ನಾವೇ ಹಾಳ ಮಾಡ್ದಂಗ ಆತ್ತ ನೋಡ್ರಿ
ನ ಸ ತಿಂದು ಹ ನೋಡಿಸ್ೆ
ಹಾ ಯಾವಾಗಾದ್ರ ಒಂದ್ಸಲ ಚಲೋ್ರರಿ ಯಾಕಂದ್ರ ಮನ್ಗ್ ಮಾಡಿದ್ವಿ ಅಂದ್ರ ಚಂದನ ಮಾಡ ಇ ಅದೇ ತಿನ್ನಂಗ ಅನಿಸ್ತದು
ಹಾ ಹಾ
ಹ್ಮ ಎಲ್ಲರ ಹೋದಾಗ ತಿಂದದ್ದೇ ಚಲೋರಿೀ ಯಾಕಂದ್ರ ಯ ಎಣ್ಣೆನುೂ ಬಾಳ ಇಡಿತತದ್ರೀ ಅದ್ ರೊಟ್ಟಿ ಅದಲ್ಲ ಫುಲ್ು ದೊಡ್ ರೊಟ್ಟಿ ಮತ್ತ ಎ್ಣೆ ಹಾಕಿರ ಚಗ್ ಎಣ್ಣೆ ಬೇಕಾಗ್ತದ ರೀ
ಹ್ಮ್ ಅದೇ ಸರಿ ತೋರಿಿ ನಾನಊ ಮಾಡ ಹ್ಮ್
ಊಟ ಮಾಡಿ ಹಸ್ತೇರಿ ಸರಿ ತೋ್ರಂಗಾರ ನಾನು ಊಟ ಮಾಡ್ತೀನ್ರಿ ಇಿರಿ ಹಾ ಸರಿ
ಸರಿ